ಹಲೋ.
ಏನ್ ಮಾಡ್ ತಿದ್ಯಾ.
ಇದ್ದೀನಿ ಸುಮ್ನೆ ಕೂತ್ಕೊಂಡಿದ್ದೀನಿ ಊಟ ಮಾಡಿ.
ಹೌದಾ.
ನೀವೇನ್ ಮಾಡ್ತಿದ್ರಿ.
ನಾನು ಏನಿಲ್ಲಪ್ಪ ಸುಮ್ನೆ ಒಂದು ಆನ್ಲೈನ್ ಇದಿತ್ತು ಕ್ಲಾಸ್ ಕೇಳಿ ಸುಮ್ನೆ ಕೂತಿದೆ.
ಹೌದಾ.
ಹ್ಮ್ ಏನ್ ಮಾಡುದ್ರಿ ಊಟ.
ಊಟ ನಮಗ ಚಪಾತಿ ಅನ್ನ ಸಾಂಬಾರು ಈಥರ ಕೊಟ್ಟಿದ್ರು.
ಹ್ಮ್ ಹ್ಮ್ ಸರಿ ಸರಿನಪ್ಪ.
ನಿಮ್ಗೆ ಆನ್ಲೈನ್ ತರಗತಿ ಯಾವ್ ತರ ಅದು.
ಅದು ನಾವ್ ಒಂದು ಕೋರ್ಸ್ಗ ಇಡೆ ಕೋರ್ಸ್ಗೆ ಮಾಡ್ತಾದೀವಿ. ಅದು ಇವಾಗ್ ಗ ನಮ್ಗೆ ಪ ಪರೀಕ್ಷೆ ಇದ್ದಾವೆ ನಮ್ ಕಾಲೇಜ್ ಅಲ್ಲಿ. ಅ ಅದ್ರಿಂದ ನಮಿಗೆ ಅಲ್ಲಿಗ್ ಹೋಗಕ್ ಆಗ್ತಿಲ್ವಲ್ಲ ಅದಕ್ಕೆ ಅವ್ರು ಆನ್ಲೈನ್ ಅಲ್ಲೇ ಹೇಳ್ಕೊಡ್ತಿದ್ದಾರೆ.
ಹಾ
ಆನ್ಲೈನ್ಲ್ಲೇ ಸ್ವಲ್ಪ ಕೇಳ್ಕೊಂಡಿರೋದ್ ಅಂದ್ರೆ ಇವಾಗ್ ಅಲ್ಲಿ ದೂರ ಹೋಗಕ್ಕೂ ಆಗಲ್ವಲ್ಲ ದಿನ ಹೋಗ್ ಬರಕೆ.
ಹೌದೌದು.
ಕಷ್ಟ ಆಗುತ್ತೆ ನಾವ್ ಆನ್ಲೈನ್ ಇರೋದ್ರಿಂದ ನಮ್ಗ್ ತುಂಬಾ ಉಪ್ಯೋಗ ಆಗ್ತಿದೆ ನೋಡ್ರಿ ಅಲ್ಲಿಗ್ ಹೋಗೋದಿ ಇರಲ್ಲ ನಮ್ ಸಮಯ ಉಳಿಯುತ್ತೆ.
ಹಾ ನಿಮ್ದ ಯಾವುದೋ ಸಮ ಸಮಸ್ಯೆ ಯಾವುದು ಇಲ್ಲ ಆ ತರ ಏನು.
ಏನಿಲ್ಲ ಏನಿಲ್ಲ ಚೆನ್ನಾಗಿರುತ್ತೆ ಒನ್ನೊಂದ್ ಸಾರಿ. ಎಲ್ಚ್ ಎಲ್ಲಾ ಆನ್ಲೈನ್ಲ್ಲೇ ಹೇಳ್ಕೊಡ್ತಿರ್ತಾರೆ ಮತ್ತೆ ಹೋಗಕ್ಕೂ ನಮಿಗೆ ಸಮಯ ಇರೋದ್ ಇಲ್ಲದ್ರಿಂದ ಸುಳ್ಭ ಆಗುತ್ ತ ನಮ್ಗ ಇಲ್ಲೆ ನಾವ್ ಎಲ್ಲಿಂದನಾದ್ರು ಕೇಳ್ಬೋದಲ್ವಾ ಆನ್ಲೈನು ಅಲ್ಲಿ ಗೋಗೋದ್ ಏನ ಇರಲ್ಲ ಅದ್ರಿಂದ ಅದೊಂದು ಸುಲ್ಭ ಆಗುತ್ತೆ ಮತ್ತೆ ಹೋಗ್ ಬರಕ್ಕೆಲ್ಲ ದುಡ್ಡೆ ಎಲ್ಲಾ ಖರ್ಚಾಗುತ್ತೆ ಅದೆಲ್ಲಾ ಕಮ್ಮಿ ಆಗುತ್ತೆ.
ಹೌದು ಹೌದು.
ಹ್ಮ್ ಮತ್ತೆ ಏನಂದ್ರೆ ವಿಡಿಯೋ ವಿಡಿಯೋ ತರ್ಗತಿಗಳು ಇರ್ತವೆ.
ಹಾ ಹೌದು.
ಇವಾಗ ಅರ್ಥ ಆಗಿಲ್ಲ ಅಂದ್ರೆ.
ಹಾ
ಆನ್ಲೈನ್ ಅಲ್ ನವ್ಗೆ ಅರ್ಥ ಆಗಿಲ್ಲ ಅಂದ್ರೆ ಇಲ್ಲಾಂದ್ರೆ ಯಾವಾದ್ರರು ಒಂದ್ ಪಾಠ ನಮಗ್ ಕಷ್ಟ ಆಯ್ತು.
ಹ್ಮ್
ನಾವು ಮತ್ತೆ ಮತ್ತೆ ಕೇಳಿ ಅರ್ಥ ಮಾಡ್ಕೊಬೋದಲ್ಲ ಚೆನ್ನಾಗಿ
ಹೌದೌದು ಬೆಳವಣಿಗೆನೋ
ಮತ್ತೆ ಪರೀಕ್ಷೆಗುನ ಇರ್ತ ಒನೊಂದ್ ಆನ್ಲೈನ್ ಅಲ್ಲಿ
ಹಾ ಹೌದು
ಅಲ್ಲಿ ಒಂದೊಂದ್ಸರಿ ಸಮಯ ಇರಲ್ಲ ಅಂದ್ರೆ ಕಾಲೇಜಿಗೆ ಹೋಗಕೆ ಬೇಗ ಮುಗಿಸ್ಬೇಕ್ ಇವತ್ತೇ ಮುಗಿಸ್ಬೇಕು ಪರೀಕ್ಷೆ ಅಂದ್ರೆ ಒಂದೊಂದ ಇದ್ರೆ ಆನ್ಲೈನಲ್ಲು ಪರೀಕ್ಷೆ
ಹ ಈ ತರ ಕೊಡುತ್ತಾರೆ
ಹ ಆನ್ಲೈನ್ ಪರೀಕ್ಷೆ ಇರುತ್ತೆ ಒಂದೊಂದ್ಸರಿ ಒಳ್ಳೇದ ಆನ್ಲೈನು ಈತರ ನಮ್ಗೆ ಹೋಗಕ್ ಆಗಿಲ್ಲ ಅಂದ ಸಮಯದಲ್ಲಿ
ಹಾ
ನಮ್ಗೆ ಉಪಯೋಗ ಆಗುತ್ತೆ ಆದ್ರೆ ಒಬ್ಬರು ಯಾರು ಎಲ್ಲರೂ ಪ್ರಾಮಾಣಿಕತೆಯಿಂದ ಬರ್ ಸರಿಯಲ್ಲ ಆನ್ಲೈನ್ ಅಲ್ಲಿ ಪರೀಕ್ಷೆಗಳು
ಹೌದೌದು ಅದಂತೂ ಖಂಡಿತ
ಹ ಯಾರು ಒಬ್ಬೊಬ್ರ ಬರಿಯಲ್ಲ ಒಬ್ಬೊಬರು ಬರಿ ಇದ್ರೆ ಇಂಟ್ರೆಸ್ಟ್ ಇರೋರು ಅಂದ್ರೆ ಅವ್ರಿಗೆ ಆಸಕ್ತಿ ಇದ್ರೆ ಓ ನನ್ ಕಲಿಬೇಕು ನಾನ ಎಷ್ಟು ನಮ್ಗೆ ಎಷ್ಟು ಅರ್ಥ ಆಗಿದೆ ಪಾಠ ಅಂತ ಅಂತ ಅವರು ಇದ್ ಮಾಡ್ಬೇಕು ಅನ್ಕೊಂಡಿದ್ರೆ
ಹಾ
ಅವರು ಪ್ರಾಮಾಣಿಕತೆಯಿಂದ ಬರಿತಾರೆ
ಹಾ ಈ ಆನ್ಲೈನ್ ತರಗತಿ ಮತ್ತೆ ಬಂದಿದ್ದು ಜಾಸ್ತಿ ಕೋವಿಡ್ ಸಮಯದಲ್ಲಿ ಹೌದು ತಾನೆ.
ಹ್ಮ ಕೋವಿಡ್ ಸಮಯದಲ್ಲಿ ತುಂಬಾ ಉಪಯೋಗ ಆಯ್ತು ಅಲ್ವಾ ನಮ್ಗೆ ಅವಾಗೆಲ್ಲಾ ಮನೆಯಿಂದ ಆಚೆಲ್ಲ ಹೋಗಕ್ ಆಗ್ತಿರ್ಲಿಲ್ಲ
ಹೌದೌದು ಮಕ್ಕಳೆಲ್ಲ ಆನ್ಲೈನ್ ಬಂದರು ಬರ ಮತದಲ್ಲಿ ಶೇಕಡ ತೊಂಬತ್ತೆರಡು ಪರ್ಸೆಂಟ್ ಜನ ಆನ್ಲೈನ್ ತರಗತಿ ಕೇಳಿಸುತ್ತಿದ್ದರು
ಹೌದೌದು ಅದ್ರಲ್ಲೂ ನಮ್ಗೆ ಹೆಂಗಂದ್ರೆ ಮಾ ಫಸ್ಟ್ ಆನ್ಲೈನ್ ಅಲ್ಲಿ ಹೇಳ್ತಿದ್ರು ಪಾಠಗಳೆಲ್ಲ ಇವಾಗಂದ್ರೆ ಎಲ್ಲಾರು ಪಟ್ಟಣದಲ್ಲೇ ಇರಕ ಆಲ್ವಲ್ಲ ಸ್ವಲ್ಪ ಜನ ಹಳ್ಳಿಯಲ್ಲಿ ಇರ್ತಾರೆ ಅವ್ರಿಗೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗ್ತಿತ್ತು ಅಂದ್ರೆ ಕಷ್ಟ ಆಗ್ತಿತ್ತು ತು ಇನ್ ಇಂಟರ್ನೆಟ್ ಇದ್ರಿಂದ ಕಷ್ಟ ಆಗ್ತಿತ್ತು ಅವಾಗ ನಾವ್ ಏನ್ ಮಾಡ್ವಿ ಸ್ವಲ್ ಎಲ್ಲಾರೂ ಮಾತಾಡ್ಕೊಂಡು ಶಿಕ್ಷಕರ್ಗ್ ಹೇಳಿದ್ವಿ ಈ ತರ ನಮಗೆ ಕರೆಕ್ಟ್ ನಮ್ಗೆ ಅರ್ಥ ಆಗ್ತಿಲ್ಲ ನಮ್ ನೆಟ್ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಅಂತ ಎಲ್ಲಾ ಹೇಳಿದ ಸಮಸ್ಯೆ ಇದೆ ಅಂತ ಹೇಳಿದ್ದಕ್ಕೆ ಅವ್ರ ಏನ್ ಮಾಡ್ ದ್ರಂತೆ ವಿಡಿಯೋ ತರಗತಿಗಳು ಶು ಶುರು ಮಾಡುದ್ರು. ಅಂದ್ರೆ ವಿಡಿಯೋ ಮಾಡ್ಬುಟ್ ಕಳಸ್ ತಿದ್ದಿದ್ರು ನಮ್ಗ್ ಯಾವಾಗ್ ಬೇಕೋ ಅವಾಗ್ ನೋಡ್ಕೋಬೊದು ನಮ್ಗ್ ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ ಸರಿ ನೋಡೋದು.
ಹಾ ಸ್ಯ ಅದಿಕ್ಕೆ ಸಮಯದಲ್ಲೂ ನೋಡಬಹುದು.
ಆ ನಮ್ಗೆ ಅವಾಗೆಲ್ಲ ತುಂಬಾ ಉಪ್ಯೋಗ ಆಯ್ತು ಅದ್ರಿಂದ.
ಹೌದು.
ಹ್ಮ ನಾವ್ ಮತ್ತೆ ಎಲ್ಲಿಂದನಾದ್ರೂ ಕಲಿಬೋದು ನಮ್ ಸಮಯ ಉಳ್ಯುತ್ತೆ ಹಣ ಉಳ್ಯುತ್ತೆ.
ಹೌದು ಇದ್ರಿಂದ ಉಪ್ಯೋಗ್ಗಳು ಸ್.
ಹಾ ಹ್ಮ್ ಮತ್ತೆ ಮತ್ ಮತ್ತೆ ಮತ್ತೆ ಪಾಠಗಳನ್ನ ನೋಡ್ಬೋದು.
ಹಾ
ಮತ್ತೆ ಹೆಚ್ಚು ಮಾಹಿತಿ ಸಿಗುತ್ತೆ ನಮಿಗ್ ಅದ್ರಿಂದ ಆನ್ಲೈನ್ ಶಿಕ್ಷಣೆಯಿಂದ.
ಹಾ
ಹೆಚ್ಚು ಮಾಹಿತಿಗುಳ್ ಸಿಗ್ತವೆ ಮತ್ತೆ ವಿದ್ಯಾರ್ಥಿ ತಿಗಳಿಗ್ ಹೆಂಗಂದ್ರೆ ತಂತ್ರಜ್ಞಾನ ಬಳಕೆ ಇದು ಬಳಕೆ ಮಾಡಕೆ ಕಲಿತಾರೆ. ಹೆಂಗ್ ಅದುನ್ನೆಲ್ಲಾ ಉಪ್ಯೋಗ್ಸೋದಂತ್ ತಾ.
ಹೌದೌದು.
ಆ ಎಲ್ಲಾದ್ರಿಂದ ಕಲಿತಾರೆ.
ಮಕ್ಕಳಿಗೂ ಬೆಳವಣಿಗೆ ಆಗುತ್ತದೆ ಇದರಿಂದ.
ಹ
ಮಕ್ಕಳಿಗೂ ಸಹ ಇದರಿಂದ ಬೆಳವಣಿಗೆ.
ಹ್ಮ ಆಗುತ್ತೆ ಇವಾಗ್ ಯಾರಿಗಾದ್ರು. ಹ್ಮ್ ಹ್ಮ್. ಅವ್ರಗೂ ಇವಾಗ್ ಹೋಗಕ್ ಆಗಿಲ್ಲ ಅಂದ್ರೆ ಎಲ್ಲ ಕೇಳ್ಬೋದಲ್ಲ ಒಬ್ಬೊಬ್ರಿಗೆ ಬೇಗ ಅರ್ಥ ಆಗಲ್ಲ ಒಂದೇ ಸರಿ ಹೇಳಿದ್ರೆ ಅವ್ರ ಆನ್ಲೈನ್ ಅಲ್ಲಿ ಎಷ್ಟೊತ್ತಾದ್ರೂ ಒಂದ್ ಎರಡ್ ಮೂರ್ ಸರಿ ನೋಡಿ ಅರ್ಥ ಮಾಡ್ಕೊಬೋದಲ್ಲ ಪಾಠನೆಲ್ಲಾ.
ಹೌದೌದು. ನಿಮಗೆ ಈ ಆನ್ಲೈನ್. ತರಗತಿ ಇಷ್ಟವಾಗುತ್ತದೆ ಆದರೆ.
ಇಷ್ಟ ಅಂತಲ್ಲ ಇನ್ನ ಸಮಯಕ್ ತಕ್ಕಂತ ಇದಾಗ್ ಬೇಕಲ್ಲ ನಾವೂನು.
ಹಾ ಸಮಯ ತಕ್ಕಂಗೆ ಎಲ್ಲ ರು ಹೊಂದಿಕೊಳ್ಳಬೇಕು.
ಹ ಅಂತ್ ಹಂಗಂತ ಬರೀ ಒಳ್ಳೇದೇ ಇದೆ ಅಂತ ಹೇಳಕ್ಕೂ ಆಗಲ್ವಲ್ಲ ಆನ್ಲೈನ್ ಇಂದ ಇವಾಗ ನೋಡ್ರಿ ಒಬ್ಬೊಬ್ರ ಅದ್ರಿಂದನೂ ಇದಾಗುತ್ತೆ. ಹೆಂಗ್ ಅಂದ್ರೆ ಒಬ್ಬೊಬ್ರು ಅ ಪಾಠ ಮಾಡ್ಬೇಕಾರೆ. ಸುಮ್ನೆ ಆನ್ ಮಾಡ್ ಬಿಟ್ಬುಡ್ತಾರೆ ಕೇಳಲ್ಲ ಒಬ್ಬೊಬ್ರು.
ಹೌದು ಮಾತನಾಡುತ್ತಿದ್ದಾರೆ ಈ ತರ ಎಲ್ಲಾ ಬರುತ್ತದೆ.
ಹ ಸುಮ್ನೆ ನಾವ್ ನಮಿಗ್ ಗೊತ್ತಿಲ್ ವಲ್ಲ ಅವ್ರಿಗೆ ನಾವ್ ಏನ್ ಮಾಡ್ತಿದೀವಿ ಅಂತ ಅವ್ರಗ್ ಗೊತ್ತಾಗಲ್ಲ ಶಿಕ್ಷಕರ್ರಿಗೆ.
ಹ ಹೌದು.
ಅವಾಗ್ ನಾವ್ ಏನಾದ್ರು ಮಾಡ್ ಮಾಡ್ತಾ ಇರ್ಬೋದು ಇಲ್ಲಾಂದ್ರೆ ಬಿಟ್ಬುಟ್ ಸುಮ್ನೆ ಇರ್ಬೋದು ಮಲ್ಕೊಂತಾರೆ ಸ್ವಲ್ಪ ಜನ. ಅಷ್ಟ್ ಗಮನ ಬಿಟ್ ಕೇಳಲ.
ಅದು ಅತ್ತುನ್ನು ಸಮಸ್ಯೆ ಇದೆ.
ಹ ಇಲ್ಲಾಂದ್ರೆ ನಾವು ಅಡ್ ಅದ್ರು ಬದ್ಲು ನಾವ್ ಶಾಲೆಗೆ ಇಲ್ಲಾಂದ್ರೆ ಕಾಲೇಜ್ಗೆ ಹೋಗ್ ಕಲ್ತ್ರೆ ನಮ್ಗೆ ನಮ್ಮನ್ನ ಅವ್ರು ನೋಡ್ತಾ ಇರ್ತಾರ ನಮ್ ಶಿಕ್ಷಕರು. ಗಮನದಿಂದ ಕೇಳ್ಬೋದು. ಅಲ್ವಾ ಅದೊಂದು ಸ್ವಲ್ಪ. ಹ ಒಳ್ಳೇದಲ್ಲ ಆನ್ಲೈನ್ ಇದ್ರಿಂದ. ಇವಾಗ್ ನೋಡ್ರಿ ನಮ್ಗ್ ಏನಾದ್ರು ಅರ್ತ್ ತ್ತಾಗಿಲ್ಲ ಅಂದ್ರೆ ಇವಾಗ ನಮ್ ಶಿಕ್ಷಕರನ್ನ ಕೇಳ್ಬೋದು. ಆದ್ರೆ ಇವಾಗಿನ್ ಮಕ್ಳ್ ಏನ್ ಮಾಡ್ ಅಂದ್ರೆ ಬರೀ ಆನ್ಲೈನ್ ಅಲ್ ನೋಡ್ಬಿಡ್ತಾರೆ ಅವ್ರಿಗ್ ಏನಾದ್ರು ಅರ್ಥ ಆಗಿಲ್ಲ ಅಂದ್ರೆ.
ಹೌದು.
ಅ ನಮ್ ಅವ್ರ್ ಅವ್ರತ್ರನು ಕೇಳುದ್ರೆ ಅಲ್ವಾ ಸ್ವಲ್ಪ ನಮ್ ಶಿಕ್ಷಕರ್ ಹತ್ರಾನೂ ಮಾತಾಡ್ಸ್ದಂಗೆ ಅವ್ರ್ ಹತ್ರ ಎಲ್ಲಾ ಚೆನ್ನಾಗಿರ್ಬೋದು. ಮತ್ತೆ ಸ್ನೇಹಿತೊವ್ರ್ ಹತ್ರ. ಕೇಳುದ್ರೆ ಇವಾಗ್ ನೋಡ್ರಿ ನಾವ್ ನಮ್ಗ್ ಶಿಕ್ಷಕ್ರು ಹೇಳ್ ಕೊಡದಕ್ಕಿನ್ನ ಒಂನಾನ್ಸರಿ ನಮ್ ಸ್ನೇಹಿತ್ ತರ್ ಹೇಳ್ ಕೊಟ್ರು ಚೆನ್ನಾಗ್ ಅರ್ಥ ಆಗುತ್ತೆ.
ಹ ಹೌದು ಖಂಡಿತ ಆಯ್ತು.
ಅ ನಾವ್ ಅದುನ್ನು ಮಾಡಲ್ಲ ಒಂದೊಂದ್ಸರಿ ಏನ್ ಮಾಡ್ತೀವಿ ಅಂದ್ರೆ ಆನ್ಲೈನ್ ಅಲ್ ನೋಡ್ಕೋಬಿಡ್ತೀವಿ.
ಹಾ
ಇಷ್ಟೊಂದು ಸಂಬಂಧ ಬೆಳ್ಯಲ್ಲ ನಮ್ಗೆ ನಮ್ಗೆ ಆಗ್ಲಿ ಇಷ್ ನಮ್ ಜ ನಾವ್ ಶಿಕ್ಷಕರ್ ಜೊತೆ ಹ ಅಷ್ ಇತರಿಗೆ. ಯ. ಬೆಳಿಯಲ್ಲ ಇವಾಗ್ ನೋಡ್ರಿ ಪ ಪರೀಕ್ಷೆ ಅಂತಾನೆ ಅಲ್ಲ ನೋಟ್ಸ್ಗುಳು ಎಲ್ಲಾ ಮೊಬೈಲ್ಗೆ ಕಳ್ಸ್ಬಿಡ್ತಾರೆ.
ಹಾ ಹೌದು.
ಪರೀಕ್ಷೆ ಸಮಯದಲ್ಲಿ ನಾವ್ ಅವುನ್ನ ಬರೀ ಮೊಬೈಲ್ ಅಲ್ಲೇ ನೋಡಿ ಓದ್ಕೊಂಡ್ ತ ಇದ್ರೆ.
ಹಾ
ಕೇಳ್ರೆ ನಮ್ ಕಣ್ ಕಣ್ಣಗೂ ಒತ್ತಡ ಆದಂಗ್ ಆಗುತ್ತೆ ಮೊಬೈಲ್ ಅಲ್ಲೇನು ಇಲ್ಲಾಂದ್ರೆ ಲ್ಯಾಪ್ಟಾಪ್ ಅಲ್ಲೇ ನೋಡ್ಲಿ.
ಹೌದು. ನೋಡಿ ತಾ ನೋಡ್ತಾ ಇರ್ಬೇಕ್. ಹಂಗಾಗಿ ಕಣ್ಣಿಗೂ ಸಮಸ್ಯೆ ಆಗುತ್ತದೆ
ಹ್ಮ ತಲೆನೋ ಬರುತ್ತೆ
ಹಾ ಆರೋಗ್ಯವಾಗಿರುವುದಿಲ್ಲ ಹಿಂಗಾಗಿ ಸ್ವಲ್ಪ ಸಮಸ್ಯೆ ಇರುತ್ತದೆ ಆನ್ಲೈನ್ ತರಗತಿಯಿಂದ
ಹ್ಮ್ ಸಮಸ್ಯೆನ ಇರುತ್ತೆ ಅಂದ್ರೆ ನಮ್ಗೆ ಯಾವಾಗ ಹೋಗಕ್ಕ ಆಗಲ್ಲ ಕಾಲೇಜ್ ಇಲ್ಲಾ ಅಂದ್ರೆ ಶಾಲೆಗೆ ಹೋಗಕ್ ಆಗಲ್ಲ ಸಮಯಕ್ಕೆ ಯಾವಾಗ ಅವಾಗ ಕೇಳಿದ್ರೆ ಒಳ್ಳೇದು ನಮ್ಗ ಆದಷ್ಟು ನಾವು ಶಾಲೆಯಲ್ಲಿ ಕತ್ರೆ ನಮ್ಗೆ ಸ್ವಲ್ಪ ಚೆನ್ನಾಗಿರುತ್ತೆ ಅಷ್ ಅಷ್ಟೊಂದು ಗಮನ ಹೋಗುವಾಗೂ ಕೇಳಕ್ ಆಗಲ್ಲ ಒಬ್ಬೊಬ್ರಿಗೆ ಒಬ್ಬೊಬ್ರು ಕೇಳ್ತಾರೆ ಅವರು ಇದ್ರ ಅವರು ಇದ್ರ ಮೇಲೆ ಇದ ಇರುತ್ತೆ ಅವ್ರ ಇಷ್ಟಪಟ್ ಕತ್ರೆ ಆನ್ಲೈನ್ ಶಿಕ್ಷಕನುೂ ತುಂಬಾ ಉಪಯೋಗ ಇದೆ
ಹೌದು ಅದ್ರಿಂದನೂ ಉಪಯೋಗ ಇದು ಮತ್ತೆ
ಕಲಿತ್ ತರೆ ಮನೆಯಲ್ಲೇ ಕುೂತ್ಕೊಂಡ್ ಕ ಕಲಿತಾರೆ ಒಬ್ಬೊಬ್ರು ಇವಾಗ ಒಬ್ಬೊಬ್ರು ಶಾಲೆೆಗೆ ಹೋಗ್ಬೇಕು ಕಾಲೇಜ್ಗೆ ಹೋಗ್ಬೇಕು ಏನಾದ್ರು ಕೋರ್ಸಿಂಗ್ ಮಾಡ್ತಿರ್ತಾರೆ ಎರಡಕ್ಕೂ ಒಂದ ಒಂದೇ ಸಮಯದಲ್ಲಿ ಇವಾಗ ಒಂದೇ ಸಮಯದಲ್ಲಿ ಾದ್ರೂ ಒಂದು ಸ್ವಲ್ಪ ಇದು ಇದ್ರೆ ಹೋಗಕ್ಕ ಆಗಲ್ವಲ್ಲ ದೂರ ಎಲ್ಲ ಇದ್ರೆ ಅವಾಗ ಆನ್ಲೈನ್ ಇದ್ರೆ ಅವ್ರಗ್ ಉಪಯೋಗ ಆಗುತ್ತಲ್ವಾ
ಹೌದು ಬಸ್ ಈ ತರ ಎಲ್ಲಾ ಟ್ರಾಫ್ ಟ್ರಾಫಿಕಂಡ ಯಲ್ಲಾ ಮಾಡತಾರೆ ಕಷ್ಟ ಆಗುತ್ತ ಅದ ಓಾಡ್ಕೊಂಡ್ ಬರಕ
ಇವಾಗ ನಮ್ಗೆ ನೋಡ್ರಿ ಪರೀಕ್ಷೆ ಇದ್ದಾವೆ ಕಾಲೇಜ ಅಲ್ಲಿ ಮತ್ತೆ ನಾವು ಕೋರ್ಸ್ಗೂ ಹೋಗ್ಬೇಕಾಗುತ್ ತೆ ಅವರ ಆನ್ಲೈನ್ ಶಿಕ್ಷಣ ಹೇ ಕೊಡೋದ್ರ ನಮಗೂ ಉಪಯೋಗ ಆಗ್ತಿದೆ ಅಲ್ವಾ ನಮ್ ಸಮಯ ಉಳಿಯುತ್ತೆ ಆ ಕ್ಲಾಸ್ ನು ಕೇಳ್ಬೋದು ಆಮೇಲೆ ನಾವು ಪ್ರಯಾಣ ಮಾಡದ್ ಇರೋದ್ರಿ ಇಲ್ಲ ಇ ಇರಲ್ವಲ್ಲ ಅದ್ರಿಂದ ಓದ್ಕೋಬಹುದು ಬೇಗನೆ
ಹಾ ಹೌದು
ಹಂಗ ಏನೇ ವಿಷಯ ತಗೊಂಡ್ರು ಒಳ್ಳೇವೂ ಇರ್ತವೆ ಕೆಟ್ಟ್ದು ಇರ್ತವೆ ನಾವ್ ಹೆಂಗ್ ಬಳಕೆ ಮಾಡ್ತೀವೊ ಹ್ಮ ನಾವ್ ಹೆಂಗ್ ಬಳಕೆ ಮಾಡ್ ವೊ ಅದ್ರ ಮೇಲೆ ಇದಿರುತ್ತೆ
ಹಾ ಖಂಡಿತ
ಅದ್ರಿಂದ ನೋಡ್ರಿ ಇವಾಗ ಒಳ್ಳೇದಂತ ಕೆಟ್ಟ್ದ ಅಷ್ಟೆಲ್ಲ ನಮ್ ಕಣ್ಣಿಗೆಲ್ಲ ತೊಂದ್ರ ಆಗುತ್ತೆ ಇವಾಗ ಎಷ್ ಎಷ್ಟೊಂದ್ ಜನ ಜಾಸ್ತಿ ಮೊಬೈಲ್ ನೋಡೋದ್ರೆ ಇಂದ ಸ್ಪೆಕ್ಸ್ ಎಲ್ಲಾ ಹಾಕೊಂತಿದ್ದಾರೆ ಕಣ್ಣು ನೋವ ಅಂತ ತಲೆ ನೋ ಅಂತ
ಹಾ
ಅದೇ ಅದೇ ಆನ್ಲೈನು ಇರ್ಬೇಕು ನಮಗೆ ಅವಾಗ ಅವಾಗ ಎಲ್ಲಾ ಎಲ್ಲಾ ಟೈಮಲ್ಲ ಎಲ್ಲಾ ಸಮಯದಲ್ಲೂ ಆನ್ಲೈನು ಅಷ್ಟು ಒಳ್ಳೇದಲ್ಲ ನಮ್ಗೆ ಕಷ್ಟ ಹೋಗಕ್ ಆಗಲ್ಲ ಅನ್ನ ಸಮಯದಲ್ಲಿ ಆನ್ಲೈನ್ ಕೇೇಳಬೇಕು ಆತ್ ನಮ್ಗ ಆಗ ಆಗುತ್ತೆ ಅಂದವಾಗ ಗೆಲ್ಲಾ ಶಾಲೆಗೆ. ಕಾಲೇಜ್ಗಿ ಗೋಗಿ ಕಲ್ತ್ಕೊಂಡ್ರೆ.
ಹಾ ಇದರಿಂದ ಉಪ ಸಂಹಾರ ಅಂದ್ರೆ ಆನ್ಲೈನ್ ಶಿಕ್ಷಣ ಬಗ್ ದಲ್ಲೆ ಅಲ್ಲ ವಿಸ್ತರಣೆ ಇದು ಕಲಿಕಾವನ್ನು ಮಾಡಿದೆ. ಆದರ ಮೂಲಸೌಕರ್ಯ ಶಿಸ್ತು ಬೇಕು ಭವಿಷ್ಯವನ್ನು ಮುಂದೆಗುಡುತ್ತದೆ.
ಹ್ಮ್
ಶಿಕ್ಷಣಕ್ಕೆ ಅವಶ್ಯಕ ಇತರ ಎಲ್ಲಾ ಸೌಲಭ್ಯಗಳು ಇರುತ್ತದೆ ಇದರಿಂದ.
ಹ್ಮ್ ನಿಮ್ಗೆ ಯಾವ್ದ್ ಇಷ್ಟ ಆನ್ಲೈನ್ ಶಿಕ್ಷಣ ಇಷ್ಟನಾ ಕಾಲೇಜ್ ಹೋಗ್ ಕಲ್ಯೋದ್ ಇಷ್ಟಾನ.
ನನ್ಗೆ ಎರಡೂ ಹೇಳಕ್ಕಲ್ಲ ಆ ಕಡೆ ಒಂದು ಅದು ಸಹ ಒಂದಿನ ಸಮಸ್ಯೆ ಎದುರಾಗುತ್ತದೆ.
ಹ್ಮ ಎರುಡ್ದನು ಉಪಯೋಗ ಇದೆ ಎರ್ಡನು ಬಳುಸ್ಕೊಳ್ರಿ ಒಳ್ಳೇದ್ ಒಳ್ಳೇದ್ ಇ ಸ ಇದಾಗಿ ಬಳಸ್ಕೊಂಳ್ರಿ.
ಹಾ ಹೌದೌದು ಬೇಕಾದಾಗ ಬಳಸ್ ಕೊಳ್ಳಬೇಕು ಇಲ್ಲ ಅಂದರೆ.
ಹಾ ಬೇಕಾದಾಗ್ ಬೆಳಸ್ಕೊಳ್ರಿ ಸರಿನಾ.